ಹಲೋ ಹಲೋ ಹಲೋ ಹಲೋ
ಶಂಕರ ಭೈ
ಹ್ಮ
ಅದು ಅದೇ
ಬಾ ಬಾ
ಹ್ಮ್ ಇದು ಅದ ನಿಮ್ ರೂಮ್ಗಗ ಟಿಫಿನ್ ಡೆಬ್ಬಿ ಅದಾವನು
ಟಿಫನ್ ಡಬ್ಬಿ ಹ್ಮ್ ಗಾಡಿ ಯಾವುದು ಹೊಸ ಬಂದದು
ಶೈನ್ ಶೈನ್
ಅದ ಕೇಳಿಲ್ಲ ರೇಟ್ ಕೇಳಬೇಕಾಗಿತ್ತು ಇಳಸ್ಬೇಕ ನಾನು ಒಂದ ಅದೇ
ಹ್ಮ್ಮ್ ಕೇಳ್ಕೋದು ನೋಡ್ ಗೊತ್ತಾಗ್ತದೆ
ಕರೆನೋ ಅಂತದೇ ತಗೊಳಕ್ ಚಲೋ ಈಗಿನ್
ಯಾವಾಗ ಬಂದಾವ ಶೈನ್ ಹೊಸವು
ಈ ಮೊನ್ನೆ ಬಂದಿತ್ತ ಅದು ಒಂದ್ ವಾರ ಆಗಿರಬೇಕು ತಗೋನು
ಭಾರಿ ಆಯ್ತು ಗಾಡಿಯದು
ಹ್ಮ್
ಹ್ಮ್ ಮತ್ತೆ
ಮತ್ತೇನ ಇಲ್ಲಪ್ಪಾ
ಹ್ಮ್ ಯಾರ ಅದ ರನ್ನಿ ಮಷ ಅಲ್ಲ ಅದು
ಆಷ್ಟತ ಗ ಹ
ಜೇಸ ಅದ ನಡೀತ ಮತ್ ಬೇರೆ
ಹೇರ ಇನ್ನ ಯಾರ
ಹ್ಮ್ ಹ್ಮ್
ಹ್ಮ್
ಸುಮ್ ಬರ ಹತ್ತಿದೆ ನಾಷ್ಟ
ಹಾ ಹಾ
ನೀವು ಬಾಳ ಬ ಇರನ ರಪಾಯ ಇಲ್ಲ ಹೆಂಗ ಮಾಡತ ಇದ್ದಗರಾ
ಅವರು ಮಾತಾಡಲ್ಲಾರನ
ಯಾರು
ಸರ್ಸೆ ಅವರೆಲ್ಲಾ
ಯ ಪರಿಷೆ ಬಟ್ಟಿ ಹತನ ನ ಅಂದ
ಇಲ್ಲ ಕಾರರೆಪ್ಪ
ಏ ಇಲ್ಲ ಅವ ಯಾಕ್ಯರಿಗತ್ ಬಿಟ್ಟ ಏನ್ ಮಾಡ್ಯನು
ಹ್ಮ್
ನೋಡಿಲ್ ನ ಅದ್ರ ಬಗ್ಗೆ
ಇದು ಹೆಂಗ ಅಂದ್ರ ಹೇಳ ಕರೆಕ್ಟ್ ಮತ್ ಬಿಡ್ಬಡ್ದ ಇಲ್ಲೋಗರು ಮಾ ಇಲ್ಲರು ಮಾತಾಡ್ಸಿದ ಕೇಳದಿಲ್ಲ ಅಂತ ಬತ ರಿಪೋಟ್
ಹೌದು ನಾನ ಹಂಗಗೆ ಬಿದ್ದಾವ ಎಲ್ಲಾ
ಹ್ಮ್ ಮಾತಾಡಬೇಕಕ್ಕ ನರ
ಅಟ್ಟು ಕಾಯಲುಲ್ಲ ವೇಸ್ಟ್ೇಿ ನಾನು ವ್ಯಂಗಾಲಕ್ಕೆ ಕೆಲ ಅಲ್ಲಿ ಮತ್ತ ಆ ಲಿಂಗನ್ ಗೂಡನು ಮಾತಾಡಿನಿ ಅವು ಲಿಂಗನ ಆತದ ಅವ್ನ ಗೂಡನು ಅವು ಇದವಾಗಿಲ್ಪ
ಹೇಳಿಲ್ಲ ಕರೆಕ್ಟ್ ಮಾತಾಡ್ಬೇಕು ನಡಬಬೇಕು ಜಾಸ್ತಿ ಗ್ಯಾಪ್ ಬಿಡ್ಬೇಕು
ಹಾ
ಹ್ಮ್
ಬರಬರಿ ಆ ಏನು ಒಂದು ಬೆಳಲೆಗೆ ಪ್ರಸಂಗೂ ಇಲ್ಲ ಮಣ್ಣು ಇಲ್ಲ
ನೋಡೋ್ರ ಬಾರ ಬಾರ ಬ
ಮೋಡನ್ ಏನ
ಹ್ಮ್
ಮತ್ತ ಹ ನಸ ಇಷ್ಟ ಎಲ್ಲ ಆಗಿದೆಂಗಗೆ
ಹ್ಮ್ ಹಾಗ್ಯವ ಬಟ್ಟ ಹೋಗವ ನರಿ
ಬಟ್ಟಿ ಹೋಗ್ಯವವು ನಮ್ಮಲ್ಲಿ ನೀರ್ಲ್ಲ ಚೆ ಪ್ಯೂ ಅಷ್ಟೆಲ್ದಾಗೂ ನೀರ್ಲ್ಲ
ಅಂತ ಹೆಂಗೋಗಲತ್ತು
ಅಲ್ಲೇ ಇದ್ರ ಮ್ಯಾಗ ಅದು ನಮ್ ಟ್ಯಾಂಕ್ ಅದಲ್ಲ
ಹಾ
ಬಟ್ಯಾಂಕ್ ಮ ಹೋಗ ಸರ್
ಹ್ಮ್ ಹ್ಮ್ಮ
ಬಟ್ಟೆ ಏನ್ ಅದಾವ್ ಬಿಡು ನಡೀಿತ ನನ್ ನು ಇದೊಂದ್ ವಾರ ಜಗತ್ತದಂಗ ನೋಡದ್ರ ಹಾ ಜಾಗ ಸಮ ಇವ ಆದಿತಿ ಯಾವಾರ ನೈಟ್ ಪ್ಯಾಂಟ್ ಅ ಒಯದು ಹಕ್ಕೊಂತರ್ತನಿ
ಹ್ಮ್ ನಮ ಬಿೀ ಎರಡ್ ವಾರ ಯತ್ ಹೋಗ್ಯ ಹೋಗ್ಯವ ಅಂದ್ರ ಹೊಗೆ್ಯ ಆಗದಗವ
ಹಾ ಅಡಿ ಒಂದ್ ಹತ್ ರೂಪಾಯ ಸೆಂಟ್ ಚೀಟಿ ತರದ
ಹ್ಮ್
ತಂದ ಬೀಸ ನಾಗ ನ ಕನಿ ಆಯಚ್ಚಿ ಒಂದ್ ವಾರ ಮಾಡ್ಬಿಡುದು
ಹ ಹ ಹ ಹ
ಬಾಳೆ ಇದು ಆಯ್ತಂದ್ರ
ಹಾ ಹೌದು
ಬರಬರಿ ಇಲ್ಲ
ಹ್ಮ
ಏನ್ ಮಾಡ್ತ ನೀರ್ ಇಲ್ಲೂ ಆ ನಮ್ಮನಿ ಬಂದದ ಹೈರಾಣ್ಯಲಿ
ಹಂಗ ಚೇಂಜ್ ಆದ ಬರುತ್ತತಿ ಆ ಕಡೆಮ ಎಲ್ಲ ಸೌಲಭ್ಯ ಬರ್ತ್ತ
ಹ್ಮ್ ದೂರ ಬಾಳಾತು ಮಾಡ್ಲು
ಹ್ಮ್ ದೂರ ಹತ್ದೆಲ್ಲ ಮತದು ಊಟ ನೀರೆ ಎಲ್ಲ
ಇರ್ತದತಿ ಊಟ ನೀರ್ ಇರ್ತದ ಕಾಯ ದೂರ ಆಗ್ತಲ್ಲ ಅಲ್ಲಿ ಓ ಪೂರಾ ಎಲ್ಲಿ ಗೊತ್ತ ಅನೋದು
ಹಾ
ಕಲಬುರ್ಗಿ ಹೊೋಟೆಲ್ಲ ಹಿಂಗ ಏನ ಆದಲ್ಲ ದ್ವಾಾಡದಲ್ಲಿ
ಹ್ಮ ಹ್ಮ
ದಾಟಲ್ಲಿ ಎಲ್ಲೇ ಮುಂದ್ ಡಿಗ್ರಿ ಕಾಲೇಜ್ ಅ ಅಲ್ಲಿ ಅಲ್ಲಿ ಹೋಗ್ಬೇಕಕ್ ನವು ಬಿಗುಡಿ ಸನಿನ ಇದ್ರ ಹಬೇಕದು
ಇಲ್ಲ
ಹೌದು ಆ ಕಡೆ ಐತದು ಬಿೀಗುಡಿ ಸ್ವಲ್ಪ್ ದೂರ್ ಒಳಿತ ಬಿಡು ಇನ್ನ ಈ ಕಡೆ ಯದ್ದದು ದಿನ ದಿನಲ್ಲಿ ಆಟೋ ಚಾರ್ಜ್ ಹೋಗ್ಬೇಕು
ಹ್ಮ್ ನಾ ನಮ್ಮ ಗುಣ ಆತ
ಎಲ್ಲ ಆಟೋ ಚಾರ್ಜ್ ಅದು ಇದು ಬಾಳ ಹೇರಾಣ ಅದು
ಹ್ಮ್
ಮಾಡ್ತೇವ
ಕಡಿದ್ದಿದೆ ದೂರ ಇಲ್ಲ ಈ ಕಡೆದಿನ ದೂರ ಅಂದ್ರ ಮತ್ತಿದ್ದಿನ ದೂರ
ಹ್ಮ ನಾವ್ ಮಾಡ್ತಿೀವಿ ಇನ್ನು ಮುಂಚೆ ಹಾಪರ್ ಕೋಗಿ ಹೇಳೇಳ್ಬೇಕು
ಹ್ಮ್ ಹ್ಮ್ ಹ್ಮ್
ಚಾ ಕುಡ್ದ ಆ ಕಡೆ ಹೋಗ್ಬೇಕು
ಹ್ಮ್
ನಿಮ್ಮಲ್ಲಿ ಒಂದ ಯಾವ್ದ ಬಂದಲ್ಲ ಗಾಡಿ ಹೊಸದು
ಯಾವದು
ಪರವಾಗಿ ಯಾವ್ದ ನಿತ್ತದಲ್ಲೋ ಇಲ್ಲಿ ಇಪ್ಪ ಮೊತ್ತೆ ಫೋನು ಹಚ್ಚಾ ತಾನ
ಎತ್ತ ಬಿಡ ಎತ್ತ ಬಿೇಡ ಇಲ್ಲಯ ನಮ್ಮತ್ತ
ಹೋದ್ರ ನೀವು ಹೋದ್ರ ಇಲ್ಲೇ ಬಂದ ನಿಂತವರು
ಹ ಮುತಿ ಹ ಎಜ ನೀ ದು
ಅಡಿಗೆ ಕೊಳಾಗದಾನ
ಹ್ಮ್ಯ್ಯ ಅದ್ ಮಾಡಿಲ್ ಒಸೋದ ಕೇಳೋದ
ಅರಿ ಆಯ ಅವನ ಬ ನ
ಹ್ಮ್ ಗಮ ಸವನ ಮಾತಾಡ್ತಾನ ಮಾತಾಡ್ತೇನೆ.
ಮತ್ತ
ಮತ್ತೆ ಪ ಅರುಣ್ ಕುಮಾರ್ ನಾನ ಅರುಣ ಕುಮಾರ್ ಹ್ಮ್
ನೀ ಹಾಕೋ ನ ತಕೊಂಬ ಬರ್ತೀಿ ಬಾಯಿ ಹಾಕ ಯಾಕ ಮತ್ ನೋ ಬೈದ ಬೈದಾರ ಉಮ್ತಲಿ ಬಂದಮ್ ತಕೊಂಡ್ ಬರ್ತನಿ ಮತ್ ಶಂಕರ
ತನ್ ರೂಪಾಯಿ ಬಂದಿಯ
ಪಲ್ಕು
ಹ್ಮ ಅ
ಸ್ವಲ್ಪ ನಾಷ್ಟತ ಇಷ್ಟ ಮಾಡ್ಕೊಂಡು ಹಾ
ಹೌ
ಎಡರ್ ಶಂಕರ್ ನಿಮ್ ರೂಮಿ ಬರ್ಲಿ ಯ ಯಾರಿಲ್ಲ
ಹಾ
ಬಾರ ಬೋ ಬೇರೆ ಎಡುರು ಇಲ್ಲಲ್ಲ ಯಾರೋ
ನೇರೆಡು ಊರನ್ನೆಲ್ಲ ಜೂಸ ಹೋಗನ ನೋಡ
ನಾ ಜೇಶೀ ನಡೀತ ನ ಹಣಂಗ ಹೇಳ್ತೀನಿ ನು
ಹ್ಮ್ ನೀನ್ ನಡತ ಅಂತ ತೋಪ ನಿನ್ ಏನ್ ಮಾಡ್ಯನ ಇಲ್ಲ ನೀನ್ ಏನ್ ಮ ಮೇಡ ಅ್ರರು ಹೋಗಿ ಹೇಳನಂತ ಅದ ಅದಕ್ಕೆ ಳ್ತ್ತ ನೂ ರೂಪ ಅಂತ
ಹಾ ಹಾ ಹಾ
ಹ್ಮ್
ಓಕೆ
ಹ್ಮ್
ಬರಿ ಲನ ರೂಮಿ
ಹ್ಮ್ ಬಾ ಬಾ ನೋರ ಬಾರ ನ ಬ
ಅಂಗಲ್ಲ ಅಲ್ಲಲ್ಲಡು
ಎಲ್ಲಿಲ್ಲ ಯಾರಲ್ಲ
ಹ್ಮ್
ಹ್ಮ್
ನಮ ನೋಡ ಆ ಕಡೆ ಹ್ತ ಮರ ನಡಿ ಹ ಇಲ್ಲೇ ಅನಾ ಯಾವ್ದೋ ರೂಮ ಇಲ್ಲೇ ಅಲ್ಲಾನತ್ತ ರಾತ್ವಾ ಕಡೆ ಒಳಗೆ
ಹ್ಮ್ ಹ್ಮ್ ಹ್ಮ್
ಬಂದೆವಾಗ ಇಲ್ಲಿ ಇಲ್ಲಿ ಎಂಟ್ರಿ
ಹ್ಮ ಹ
ಕಚ್ಚಿ ಟ್ಯಾವಲ್ ಇಲ್ಲ ಸ್ವಲ್ಪ ಟಾವಲ್
ಲೇಟ್ ಕ ಬರ್ತ ಇವಾಗ
ಆ
ಇ ಈ ಎರಡ್ ಮೂರ್ ಸೆಕೆಂಡ್ ಇನ್ನ ಮುಂದ್ ಆತದ ಮಾತಾಡೋದು ಏ ಈ ನಳಲ್ಲಿ ಎಡ್ ಕ ಬರ್ತ ಹಗೆ
ಹೌದು
ಹಾ ಇ ಇಟ್ಟ ನೋಡಿ ರಬ್ಬರ್ ರಬ್ಬರೇ ಬೇಕಿನ್ನ ಅವ ಬೇಡಪ್ಪ
ಏ ಮಾಡದ ಬಟ್ಟ ಈ ಸ ಚಲ್ಲ ಮತ್ತ
ಮತ್ತ ರೂಪಾಯ ಮುತ್ಯೆ ಹದಣ ಮತ್ಯ ಹೌ
ಹದ ಹಾ
ಹಾ
ಹಿಂಗೆ ತರಾಕ್ ಹೋಗಿರ್ಬೇಕು
ಹ್ಮ್ ಹ್ಮ್ ಹ್ಮ್
ಆಮೇ ಮಾಡ್ತೀನ್ ಮತ್ತ
ವಿಶ್ರಾಂತ ಇದ ಇಲಿ
ಹಾ ಹ್ಮ್
ಇಷ್ಟ ನೋಡ
ಇನ್ನೂ ಹಾಗಿಲ್ಲ ಹತ್ತು ನಿಮಿಷ ಹ್ಮ್ಲ
ಬಂದ ಅಲ್ಲ ರ ಹಾಸ್ಟಲ್
ಹ್ಮ್ ನಿನ್ನೆ ಬಂದ ಎಲ್ಲ ಸಿಕ್ಕು ಯಾರ. ಹ
ಹ್ಮ್
ಅದ
ಹಂಗೆ ಮಾಡ್ತಾರ ಹೋದದ ಹೆಂಗೆ ಅವರು
ಹ್ಮ್ ಹ್ಮ್
ಮೋಡಿ ಮಾಡಿ ಹೋಗ
ಕಸ ಬಂದಿಲ್ಲ
ಹ್ಮ್ ಹ್ಮ್
ಕಾಲ ಸಂಪತ್ ಎಲ್ಲಿಗೆ ಹೋಗ್ಯರಪ್ಪ ಅವರು ಹ್ಮ
ಇ ಬರ್ಲಿಗ ಅವರ್ಲು ಅವರು ಸಂಪೆದು
ಹ್ಮ್